ಹಲೋ ನೆನದವರ ಮನದಲ್ಲಿ ಇ ಹ ಅವ ಏನ್ ಮಾಡಿದರು್ರ
ಏನಿಲ್ಲ ಸುಮ್ ಕುಂತೀನಿ ಇಷ್ಟ ಏನ ಗಾಳಿ ಎಲ್ಲಾ ಹಿಂದ ಯಾರ್ಯಾರು ಮಾತಾಡ್ದಂಗ ಕೇಳತಸ್
ಹ್ಮ
ಏನ್ ಮಾಡಾಕತಿ ನೀನು
ಈಗ
ಈಗಾನೂ ಕೆೇಳಸ್ತದ ಆದ್ರೆ ಗಾಳಿ ಅವಾಜ ಬರ್ತದ ಲಾಸ್ಟ್ ಡೇಟ್ ಯಾವಾಗ ಕೊನೆ ದಿನಾಂಕ ಯಾವಾಗ ಆಪ್ಷನ್ ಎಂಟ್ರಿ.
ಗಾಳಿ ಯಾಕ್ ಬರುತ್ತಂದ ನಮ್ ಬಂದಿದೆ.
ಹ್ಮ್ ಹ್ಮ್ ಇಟ್ಟು ಜಲ್ದಿ ಮ್ಯಗ. ಓಯವ. ಮಾತಾಡು ಗೆಳ್ತಿ ನೀನ್ ಹಿಂಗೆಲ್ಲಾ ಮಾಡ್ಬೇಡ ಗೆಳ್ತಿ ಯಾಕೆ ಕೋಪ ಮಾಡ್ಕೊಂಡಾಗಿಳತಿ.
ಹಾ ಹಾ ಇವಾಗ್ ಏನ್ ಆಪ್ಷನ್ ಎಂಟ್ರಿ ಮಾಡಕ್ ಹೋಗಬೇಕೇನಿಬ್ರು.
ಹ್ಮ್ ಹೋಗ್ಬೇಕು ಬಟ್ ನನ್ ತಂಗಿ ಏಳತಾಳ್ ಬಾಂಡೆ ತಿಕ್ದರೆ ಹೋಗೆ ಹೋಗೇ ಬನ್ನಿ ಅಂತ.
ತಿಕ್ಕಿ ಹೋಗಂತಾಳ.
ಇಲ್ಲಿತ್ತಂದ್ರ ಪೋರ್ ಏರಾಮ್ ಇರ್ತಿತ್ತು. ಸುಮ್ ಕಾಲೇಜ್ಗೆ ಹೋಗುದು ಬಂದ್ ಬಿಡುದು ಹೆಂಗ್ ಮಾಡಿದ್
ಪಲ್ಯ ಅದ್ ಸಬಸಿ ಪಪಲ್ಯಾಕ ಒಂತರ ಟೇಸ್ಟ್ ಕೊಡ್ತದಲ್ಲ.
ಹ್ಮ್
ಅದಕ್ಕೆ ಅದು ಮತ್ತೇನ ಕ್ಯಾಸ್ ಕ್ಯಾಶುವಲ್ ಆಗಿ ಏನೇನ್ ಹಕ್ತಿರಾ ಅದೇ ಹಾಕಿನ್.
ಅದೇ ಏನೇನ್ ಹಾಕಿ ಹೇಳು.
ನಾವು ಜೋಳದ ಇಟ್ಟಾಕ್ತಿವಿ. ಗೋಧಿ ಹಿಟ್ಟ ಹಾಕ್ತಿವಿ ಕಡ್ಲಿಟ್ಟ ಹಾಕ್ತಿವಿ ಹೆಸ್ರಿಟ್ಟಿದ್ರೆ ಹೆಸ್ರಿಟ್ ಟಸ್ತರ
ಹ್ಮ
ಮನ್ಯಗದ್ ಇರ್ಲಿಲ್ಲ ಅದ್ ಹಾಕಿಲ್ಲ ಈ ಮೂರೆ ಹಾಕಿವಿ ಹ ಏನದು. ಈರುಳ್ಳಿ ಮತ್ತ ಹಸಿಮೆಣ್ಸಿನ್ಕಾಯಿ ಚಟ್ನಿ ಇತ್ತ ಅದೇ ಹಾಕಿವಿ.
ಹು
ಆಮೇಲ್ ಸಬಸಿ ಪಲ್ಯ ಅಷ್ಟೇ.
ನಾವು ಮನ್ನೆ ಮಾಡಿದ್ವಿ.
ಹ್ಮ್ ಹ್ಮ್ ನೀವ್ ತಟ್ಟಿ ಮಾಡ್ತಾರ್ ಏನದು ಬೇರೆಯವ್ರರು ಹೆಂಗ್ ಹೆಂಗೋ ಮಾಡ್ತಾರ ಅವ್ ಮಾಡದ ಡಿಫ್ರೆಂಟ್ ಡಿಫ್ರೆಂಟ್ ಅವ.
ತಟ್ಟಿನೂ ಮಾಡ್ತಾರ ದೋಸೆ ತರಾನೂ ಮಾಡ್ತಾರ್. ಆದ್ರೂ ತಟ್ಟಿ ಮಾಡಿದ್ದೆ ಚಲೋ ಇರ್ತದ ಅವಾಗ್ ಬಿಸಿ ಬಿಸಿ ತುಪ್
ಅದು ದೋಸೆ ಹಾಕ್ ಹೋದ್ರೆ ದೋಸೆ ನೆಟಗ್ ಬರೋದೇ ಇಲ್ಲ ತಿರ್ವಕಕ್.
ಅಂದ್ರ ಜೋಳ್ದಿಟ್ಟ ಕಡಿಮೆ ಹಾಕ್ಬೇಕ್ ಅದಕ.
ಹ್ಮ್
ನಮ್ಮಮ್ಮಿ ಹೆಂಗ್ ಬೀಸ್ಕೊಂಡ್ ಬರ್ತಾರಂದ್ರ ಇದೇ ಅ ಜೋಳ ಗೋಧಿ ಅಕ್ ಕ್ಕಿ ಕಡ್ಲಿ ಹವೇಜ ಜೀರ್ಗಿ ಎಲ್ಲ ಸೇರಿ ಬೀಸಕೊಂಬರ್ತಾರ.
ಅಂದ್ರೆ ನೀವು ಅದು ದಪಟಿ ಮಾಡಕಂತಾನೇ ಬಿಸಕೋಂಡ ಬರ್ತಾರೆನ್.
ಹಾ ಹಂಗ ಬೀಸ್ಕೋಂ ಬರ್ತಾರ ಇಲ್ಲ ಅನು ಒಂದೊಂದ್ ಸತ್ತ ಇರ್ಲಿಲ್ಲ ಅಂದ್ರ. ಇದೇ ಜೋಳದಿಟ್ಟ ಗೋಧಿ ಹಿಟ್ಟ ಕಡ್ಲೆ ಹಿಟ್ಟ ಸ್ವಲ್ಪ ಅಕ್ಕಿ ಹಿಟ್ಟ.
ಹ್ಮ್ ಹ್ಮ್
ಜೀರ್ಗಿ ಉಪ್ಪು ಮತ್ತೇನದು ಹಸಿಮೆಣಸಿನ್ಕಾಯಿ ಖಾರ.
ಹ್ಮ್.
ಎಲ್ಲಾ ಹಾಕಿ ಇದು ಹಸಿ ಉಳ್ಳಾಗಡ್ಡಿದ್ ತಪ್ಲೆ ಇರ್ತೇತ್ತಲ್ಲಾ ಅದು.
ಹ್ಮ.
ಅಹ ಗಜ್ರಿ ಅದು ಹೆರ್ಚು ಮಣಿ ಇರ್ತಲ್ಲ ಅದ್ರಾಗ್ ಹೆರ್ಚ್ತೀವಿ ಗಜ್ಜರಿ ಮೂಲಂಗಿ.
ಗಿಜರಿ ಹಾಕಿ ಸ್ವೀಟ್ ಸ್ವೀಟ್ ಆತವ್.
ಹಂಗೆ ನಗಲ್ಲ. ಹ ಮತ್ತೇನು ಅಜ್ವಾನ್ ಹಾಕ್ತಾರ ಸ್ವಲ್ಪ
ಹ್ಮ್ ಹಾ
ಆಯ್ತ ಈರುಳ್ಳಿ ಹಾಕ್ತಾರ ಎಲ್ಲಾ ಹಾಕಿ ಒಂದ್ ಸ್ವಪ್ ನೆನೆ. ಬಿಟ್ಟು ಆಮೇಲೆ ತಟ್ತಾರ ತಟ್ಟಿ ಹಂಚೊಳಗ್ ಹಾಕ್ತಾರ ಎಣ್ಣೆ ಹಾಕ್ತಾರ ಬೇಯಿಸತಾರ ಮುಗೀತು.
ಅದ್ ನಮ್ ಸಂಬಂಧ ಆಪ್ಷನ್ ಎಂಟ್ರಿ ಮಾಡಿದ್ವಲ್ಲ
ಹಾ
ಅವರು ಅವ್ರ ಅಮ್ಮ ಇನ್ನ ಇಷ್ಟ ಕಾಲೇಜ್ ಆಕ್ ಇನ್ನ ಇಷ್ಟ ಕಾಲಜ್ ಆಾಕ್ ಟಾಪ್ ಫಿಫ್ಟೀನ್ ಕಾಲೇಜಸ್ ಹದ್ ಹಕ್ ಎ ಎಲ್ಲ ಹದ್ದು ಹದ್ನೈದನು ಟಾಪ್ ಕಾಲೇಜಸ ಹಾಕೊಂಡ್ ಹಾಕ್ಯಾರ
ಹ್ಮ
ಆಗ ಉಳಿದ್ದು ಎಷ್ಟೇನ್ ಹದ್ದುದ್ದಾಗ ಸಿಗ್ಬೇಕಲ್ಲ ನೀವ್ಗೆ ಕಾಲಜ ಅದೇಳ್ತಿನನ ಮತ್ತ ಇನ್ನೊಂದು ಸ್ಟಾರ್ಟ್ ಮಾಡ ಅಂತರ್ ಈಗ.
ಓ ನೀನು ಇವಾಗ ನೋಡ ಜಾಸ್ತಿ ನಂಗ ಕಾಲೇಜ್ ಹಾಕಿದಿ ಅಂದ್ರೆ ಯಾವ ಅಲೋಟ್ ಆಗಲ್ಲ ಯಾಕಂದ್ರಯಂದ್ರೀ ಅಂಕಿಂಗ ಬಾಳ ದೂರ್ ಬಂದದ
ಅದೇ ಹೇಳೇತಿರ ಅವ್ರ ಮಮ್ಮಿ ಒಟ್ಟ ಅರ್ಥನೇ ಆಗಲ್ಲಗದವಾ.
ಸುಮ್ನೆ ಹಂಗೆಲ್ಲ ನಮ್ರ ಹಂಗ ಹಿಂಗೀಗ್ ನೋಡ್ಕೊಂಡ್ ಹಾಕೋಬೇಕು. ನಿನ ರ್ಯಾಂಕಿಂಗ್ಐವ ಸಾವಿರ ಇರ್ತದ ನೀ ಎಲ್ಲಿಾವಿರಡ್ ಸಾವಿರ ರಂಕಿಂಗ್ಲಜ್ ಹಾಕ ಅಂದ್ರ ಅವು ಅಲೌಟ್ ಆಗಲ್ಲ. ಅಲ.
ಹ್ಮ್.
ಸಿಗದಕ್ಕೂ ಕಲ್ ಹಾಕಿದಂಗ.
ಅದೇ ನಾನು ಅದೇ ಅಂದೆ ಅವ್ರ ಮಮ್ಮಿ ಇಲ್ಲ ಅವನ ಹಾಕಮ್ಮ ಹಾಕಮ್ಮ
ಹೋಗ್ಲಿ ಬಿಡದ ಅವ್ರ ಇಷ್ಟ ಆಯ್ತದ. ಮತ್ತತ್ ಆಮೇಲೆ ಬ್ಯಾಡಂದ ನೀನೇ ಹೇಳಿದಿ ಹಾಕಿದಿ ಅಂತ ಅದಕ್ ಸುಮಮ್ಮನೆ.
ನಾ ಅದಕ್ಕೆ ಸುಮ್ಮ್ನೆ ಆಗ್ಬೇಕು ನಮಗೆ. ಅವರು ಮಮ್ಮಿ ಹಿಂಗಂದ್ರೆ ಲೈಕ್ ಬಿಲ್ಡಿಂಗ್ ಅಷ್ಟೇ ನೋಡತಾರ ಬಿಲ್ಡಿಂಗ್ ಚಛಲೋ ಇದ್ರೆ ಸಾಕು.
ಹ.
ನಾನ್ ಅದ್ ಹೇಳ್ತೀನಿ ಇವಾಗ ಬಿಲ್ಡಿಂಗ್ ಅದು ಇದು ನೋಡಿದ್ರಿ ಅದಕ್ಕೆ ಹೇಳ ಶಿಕ್ಷಣ ಹೆಂಗಿರ್ತದ. ಅದು ಇದು ಇಂಪೋರ್ಟೆಂಟ್ ಆಗ್ತ.
ಹ್ಮ್.
ನ ಹೇಳಳ.
ಏನ.
ಲಾಸ್ಟಮ್ ನೀರಿ ಇತ್ತು ಬಿಟ್ಟಿದೆ. ನಾ ಇಲ್ಲ ನಾನ್ ಚನಗೆ ತೊಳೋದ.
ನೀ ಏನ್ ಕೆಲ್ಸ ಮಾಡ್ಲಕ್ತ್ ಪಾಪ ಅವರರು ಏನ್ ಮಾಡ್ಯಾರ.
ನಾ ಏನ್ ಮಾಡ್ಲಿಲ್ಲ ಈಗ ಇನ್ ಜೊತೆ ಹೊರಗೆ ಹೋಗಬೇಕ ಈಗ ಆಾಕಿ ಸೈತನ್ ಜೊತೆಗೆ.
ನಿನ್ಗೊಂದು ಇದು ಕೇಳ್ಯಾ ಪ್ರಶ್ನೆ ಕೇಳ್ಯ.
ಹ್ಮ್.
ಒಂದ ಬೇವಿನ ಮರ ಇರ್ತದ.
ಹ್ಮ್.
ದೇವನ್ ಮರದ ಕೆೇಳಳಾಗ ಐದ್ ಜನ ಇರ್ತಾರ ಮನುಷ್ಯರು ಅಂದ್ರೆ ಒಬ್ಬನಿ ಕಿವಿ ಕೇಳಲ್ಲ ಒಬ್ಬನಿ ಕ. ಕಾಣಸಲ್ಲ ಓಬನಿಂಗ್ ಮಾತ್ ಬರಲ್ಲ ಓಬನಿಂಗ್ ಕಾಲಿಲ್ಲ
ಹ್ಮ್
ಇವರು ನಾಲ್ಕು ಜನ ಬೇವಿನ ಮರದ ಕುಂತಿರ್ತಾರ ಅಲ್ಲಿ ಕೆಳಗ ಬೇವಿನ ಮರ್ ಕೆಳಗ ಒಂದ್ ಸೇಬು ಬೀಳ್ತದ ಫಸ್ಟ್ ಯಾರ್ ಹೋಗೋತಾರದನಾ.
ಬೇನ್ ಮರದ ಕೆಳಗೆ ಹೆಂಗ ಶಾಸ್ ಸೇವೆ ಬೀಳ್ತದ ಬೇಣ ಮರದ ಕೆಳಗ ಬೇವ ಬೀಜ
ಹ್ಮ್ ಶಾಣೆ ಅಲ್ಲಿ ನೋಡವ ಶಾಣೆಗಲಿ ಯಾಕ ಇದೇ ಪ್ರಶ್ನೆ ಅಲ್ವಾ ಅ ಇ ಗೆಳತಿ ಕೇಳಿದ್ರಕಿ ಬಾಳ ಎಲ್ಲಾ ನೂರ್ ದಾರಿ ಒಳಗೂ ಉರ ಹುಡ್ಕಾಡ್ತಿದ್ವು
ಅದು ಶಾಣ ಇಲ್ಲ ಅಂತ ತರ್ತಾವ
ಹ್ಮ ಮತ್ತೇನ್ ಸಮಾಚಾರ
ಏನಿಲ್ರಿ ಹೇಳ್ಬೇಕೇ ನೀವ
ಏನಿಲ್ಲ ಇದು ಕೇಳಿಯಾ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ಒಂದು ಕಾದೆ ಮಾತ ಇ
ನೀಗೆ ಎಲ್ಲಿಗ ಒಗ್ಗಟ್ಟತಾರಮ್ಮವ
ಹ ತಿ ಕೇಳ ಹೆಂಗ ಸುಮ್ಮ್ನೆ ಹೆಂಗ ಏನು ಅಂಗನ್ ನೋಡ್ದ ನೋಡ್ದ ಭಾವಚಿತ್ರ ಹಾಕಿದ್ಲಲ್ಲ ಹ್ಮ್ ಅವಳ ಬಿಡಮ್ಮರ್
ನಾವು ನಾವು ಮಳಿದಾಗ ಮಳಿದಾಗ ತಕೊಂಡಿದ ಹಂಗ ಆಗ್ಯದ ಫೋಟೋ ನಮ್ಮ ನಾವ ಹೋಗಿದ್ವರಾ ನಾವ್ ಇದಾಗ ಅದೇ ಡ್ರೆಸ್ ಮೇಲೆ ನಾನ್ ತಗಸ್ಕೊಂಡಿದ್ದಾರ
ಹಾ ಹಾ
ನಮ್ ಫುಲ್ ಮಳಿದಾಗ ಎಲ್ಲಿ ಮಾಡಿ ಮಲಿದಾಗೆ ಜೀವ್ನ ಮಾಡಿ ನಡ್ಸಿದೀವಿ ಒಂದ ಎರಡು ದಿನ ನಾವು
ಅಂದ್ರು ಭಾರಿ ಮಸ್ತ್ ಎಲ್ಲಾ ಎಂಜಾಯ್ ಮಾಡಿದ್ವಿ ಬಿಿಡ
ಹಾ
ಆದ್ರೆ ಇನ್ನುೂ ಸ್ವಲ್ಪ ಜನ ಆಗ್ಬೇಕಿತ್ತು ಇಬ್ರು ಮೂವರ್ ಅಂತಂದ್ರ ಅಷ್ಟ
ಹ್ಮ್ ಅ್ ಚೆನ್ನಾಗಿರ್ತ ಇಬ್ರು ಜಾಸ್ತಿ ಜನ ಆದ್ರ ಬಟ್ ಅಂದ್ರು ಎಂಜಾಯ್ ಮಾಡಿ ಒಬ್ರು
ಹ್ಮ್ ಬಷ್ಟಬೇಕುಂತ ಬಸ್ ನಿಲ್ದಾಣ ಕಾಯ್ಕೋತ ಬ್ಯಾಗ್ನೆಬ್ರು ಉಕೊಂಡ್ ಉಡ್ದ ಉಡ್ದ ಪ್ರವಾಸ ಅಂದ್ರೆ ಹಿಂದ್ ನೋಡಲ್ಲ ಮುಂದ ನೋಡಲ್ಲ
ಬಟ್ ಆ ಮಳಗ ಇಪ್ಪ ಅದೇ ನೆನ್ಂತೊಳೇಬಾರದು ನಿಮ್ಮಳಿ
ನೀ ಇಲ್ಲಿ ಒಂದ್ ಸ್ವಲ್ಪ ಚಳಿಿಯಾದ್ರರು ಇಪ್ಪತ್ತು ತೊಂಡಿ ತೊಂಡಿ ತಿ ಮಗಳ ಅಲ್ಲಿ ಅಷ್ಟು ಮಳ ಇದ್ರುನು ಬಾಯಿ ಮುತ್ಕೊಂಡಿದ್ಲು
ಸಿಗುದಿ ನೋಡ್ಬಿ ಅನ್ನೋದು್ ಖುಷಿದಾಗ ಅ್ ಎಲ್ಲಾನೇ ಹೋಗಿತ್ತಾನ
ಹ
ಹ್ಮ್ ಚಂದ ಇತ್ತು ಅಂದ್ರು ಹ ಪಟದಕನ ಯಾವದರ ಉಪಾಯ ಪ್ಲಾನ್ ಎಲ್ಲ ಮಾಡ್ತವ ೇ ಜಲ್ದಿ ಆತವ ನಾವ್ ಎಷ್ಟೋ ದಿನದಿಂದ ಇಲ್ಲಿಗ್ ಹೋಗ್ಬೇಕ
ಹಾ ನನ್ನ್ ಗೊತ್ತಾ ಅಲ್ಲಿ ಜಾಸ್ತಿ ಮಳಿ ಬಂತ ನೋಡ್ ಒಂದ್ ಕಡೆ ಫುಲ್ ತಲ ಎಲ್ಲ ತೊಯ್ದ್ ಬಿಿಡ್ತ
ಹ್ಮ್
ಅಲ್ಲಿಂದ ಚಳಿ ಜಾಸ್ತಿ ಆಗ್ಬಿಡ್ತ ನ ಅದ್ರಾಗ ಅಟ್ ಲೀಸ್ಟ್ ಹೊಣ್ಸ್ಕೋಬೇಕಂದ್ರೂನು ಗಾಳಿ ಇಾ ಏನು ಇಲಾ
ಬಸ್ ನಿಲ್ದಾಡ್ದಾಗ ನಿಂತು ಫೋನ್ ಚಾರ್ಜ್ ಮಾಡ್ಕೊಂಡು
ಹ ಹ ಹ್ಮ ಚಜಾ ಊಟ ಸಮಯಕ್ಕೆ ಇರ್ಲಿಲ್ಲ ನನ್ಗ ಊಟ ಊಟ ಅಂತ ನಾನು ನಿನ್ಗಂತ ಊಟನೇ ಬೆ್ಯಾಡಗಿದ ಬಿಿಡು ಹ್ಮ್ ಎಲ್ಲಿ ಮುಂಜೋಳಿಂದ ಏನು ತಿಂದಿಲ್ಲ ಆಮೇಲೆ ಅಲ್ಲಿ ಅದೇ ಬಸ್ ಸ್ಟ್ಯಾಂಡ್್ದಾಗೆ ತಿಂದಿದ್ದು
ಆ ದೇವಸ್ಥಾಾನ ನೀನ್ ತಿನ್ನಂದ್ರರು ಅಕ್ಕ ಹೋಗಿ ಮಕ್ಕ ಮ ಇಡ್ಲಿನೇ ತಿಂತಾಳ
ಹ್ಮ ಹ್ಮ ಹ್ಮ ಏ ಇಲ್ಲ ಇದ್ರೊಳಗೆ ತಿಂದಿವವಲ್ಲ ಅಲ್ಲೇ ಬಸ್್ದಾಗ ಏನ ಚಕ್ಲಿ
ಹಾ
ಆ ಕೇಕ್ ಏನೋ ತಿಂದೆ ಹಾ ಹಾ ಅದು ಸಿಕ್ತದ ಇಲ್ಲ ಸರಿ ಎಂಜಡಗ ಹ್ಮ್ ದಾಸ್ ದೇವಸ್ ತನಕ್ ಹೋಗಿದಂತು ಅಲ್ಲಿ ಪ್ರಸಾದ ನಾವು ಹೋಗಿದ್ ಟೈಮಿಗೆ ಪ್ರಸಾದ ಮಾಡ್ ಹಿ ಹಿ ಅಲ್ಲ ನಾ ಪ್ರತಿ ಟೈಮ್ ಎಲ್ಲಾ ಎಲ್ಲಾ ದೇವಸ್ಥಾನಕ್ಕೆ ಹೋಗ್ವಿ ಎಷ್ಟ್ ದೇವಸ್ಥಾನಕ್ ಹೋಗಿದ್ವಿನ್ ಎಲ್ಲಾ ಊಟ ಮಾಡ್ಲಾರದೆ ಬಿಟ್ಟು ಬಿಟ್ಟು ಬರ್ತಿದೆ ಅವತೇನ್ ಹಸವಾಗಿದ್ರೆ ರೇಂಜಿಗೆ ಎಲ್ಲಾ ತಿಂದ್ಬಿಟ್ಟೆ ಹ್ಮ್ ಏನ್ ತಿಂದಿರ್ಲಿಲ್ಲ ಅದು ಇಡ್ಲಿದಾಗ ಏನೂ ಇರ್ಲಿಲ್ಲವಾ ಹ್ಮ್
ಅಂದ್ರೆ ಅಲ್ಲಿದ್ದಕ್ಕೆ ಇಲ್ಲಿದಕ್ಕೂ ಊಟ ಒಂದ್ ಸ್ವಲ್ಪ ಬದಲಾವಣೆ ಆಗುತ್ತಲ್ಲಾ ತಿನ್ನಾಕ್
ಹ್ಮ್ ಬಟ್ ಅಂದ್ರೂ ದೇವಸ್ಥಾನದಾಗ ಚೆನ್ನಾಗಿತ್ ಗೊತ್ತ ಅದು ಏನಿದ್ರುನೂ ತಿಂತಿದ್ದೆ ನಾನ್ ಇವಾಗತ್ತ ಹ್ಮ್ ಎಲ್ಲಾ ಇವಾಗ ನನ್ ನ ಫ್ರೆಂಡ್ಸ್ ಯಾರು ಹೋಗಿದ್ರ ಮೂರ್ ಮೂರ್ ತಾಸ ಎರಡೆರಡ್ ತಾಸ ಎಲ್ಲಾ ನಿಂತ್ಕೊಂಡ್ ನಿಂತ್ಕೊಂಡ್ ಹೋಗಾರ
ನಾವು ಜಲ್ದಿನ್ ಹಿಂಗ್ ಹೋದ್ವಿ ನಮ್ ದರ್ಶನ ಸಿಕ್ತು ಜಾಲ್ದಿನೇ ಸಿಗ್ತು ಹ್ಮ್
ಆಲ್ಮೋಸ್ಟ್ ಅಂದ್ರೆ ಅದು ಕ್ಲೋಸಿಂಗ್ ಟೈಮ್ ಇತ ಅನ್ಸುತ್ತೆ ನಾ
ಅದೇ ಮುಚ್ಚಾಕದಿತ್ತು ಅವ ಇರು ನಾ ಮತ್ ಮಾಡ್ಲ
ಹ್ಮ್ ಸರಿ ಬಾಯ್ ಎದ್ದು ಹೋಗ್ ನೀ ಇದಾಗ